ಹಾ ಕೇಳ್ಸಿದೆ ಈಗ ಹ್ಮಷ್ಟಸ್ತ
ಹ್ಮ್
ಇವತ್ ಎಲ್ಲಿ ಹೋಗಿದ್ರೆ
ನಾವು ಇವತ್ತು ಸ್ಕೂಲ್ಗೆ ಹೋಯ್ದ್ವು ಆಮೇಲೆ ಮೂರ್ ಗಂಟೆ ಮೇಲೆ ಕೊಳಗಲ್ಕಯ
ಹ್ಮ್ ಕೊಳೆಗಲ್ಕ್ ಯಾರಾರು ಹೋಗಿದ್ರಿ
ನಾನು ನಮ್ಮ ಅಪ್ಪ
ಹ್ಮ
ಹ್ಮ್ ಕೊಳಗರ್ ಕಯದ ಬಟಾ ತಗೊ ಬಂದ್ಮ
ಹ್ಮ ತಾಡಿ ತಾಳಿ ತಾಡಿ ಅಂದ್ರೆ ಇವಾಗ ಕೊಳಗ ಇಲ್ಲಿ ಹೋಗಕು ಮುಂಚೆ ನಾವು ಹ ಕೊಳಾಲ್ಕೆ ಹೋಗಿದ್ವೋ
ಹಾ
ನಾವು ಬಟ್ಟೆ ತರಬೇಕೋಗತ್ತುು
ಹಾ
ನಾನು ಬೆಳಿ ನಿನ್ಕೊಂಡೆ ನೀ ಏನ್ಂದ ಬಿಿಡ ಸ್ವಲ್ಪ ಇರು ನಾನೇ ಮಾತಾಡ್ತೀನಿ
ಹಾ
ಅಂದ್ರೆ ನಾವು ಹೋಗಿದ್ವು
ಹಾ
ಹ ಹೋಗಿದಾಗ ಅಲ್ಲಿ ಬಡೆ ಬಟ್ಟೆ ಗಿಟ ತಕೊಂಡು
ಹಾ
ಅಂದ್ರೆ ಇಲ್ಲಿ ಪಫಸ್ಟೇ ನಮ್ಗೆ ಇಲ್ಲಿ ಬಸ್ಸಸ್ ಸಿಕ್ಕಿರ್ನಿಲ್ಲ ಊರಲ್ಲಿ
ಹಾ ಹಾ ಹಾ
ಅಂದ್ರೆ ಬಸ್ ಅಂದ್ರೆ ಬಸ್ಸು ಇರ್ನಿಲ್ಲ ಅಷ್ಟೊಂದು
ಹಾ ಹಾ
ಇವಾಗ ಗೌರ್ಮೆಂಟ್ ಬಸ್ ಅಲ್ವಾ ಗೌರ್ಮೆಂಟ್ ಬಸ್ಸು ನಮ್ಮವರು ಸ್ಟಾಪ್ ಕೊಡ್ತಾ ಇಲ್ಲ
ಹಾ ಹಾ ಹಾ ಗೊತ್ತು ಗೊತ್ತು
ಹ್ಮ ಎಂದೇಏನು ಅಂದ ಗೊದಾಯ್ಿಲ್ಲ ಯಾಕ್ ಕೊಡ್ತಾ ಯಾಕಕ್ ಕೊಡ್ತಾ ಇಲ್ಲ ಅಂತನೂ ಗೊದೋ್ಿಲ್ಲ ನಮ್ಗಂತೂ
ಹ
ಏನ್ ಮಾಡೋಡದು ಆಮೇಲೆ ಹೆಂಗ ಒಂದ್ ಗಂಟೆವೆಲ್ಲ ಕಾದ್
ಹಾ
ಆಮೇಲೆ ನನ್ ಫ್ರೆಂಡು ಅವನೇ ಬರ್ತೀನಿ ಗಾಡಿ ತಗೊಂಡು ಹೋಗವು ಅಂತ ಹೇಳ್ದ
ಹ್ಮ
ಹ್ಮ
ಹ್ಮ
ಆಮೇಲೆ ಅವನು ಪುನಃ ಬರಕ ಆಾಗಲ್ಲ ನಾನು ಕೆಲ್ಸ ಐತೆ ಅಂತ ಹೇಳುದ
ಹಾ
ಇನ್ನೇನ್ ಮಾಡೋಡಕ್ೈ್ತದೆ
ಹ್ಮ್
ಹಡಟ್ಟೊಪುನ ಬಸ್ ಬಂದಿದ್ದು ಹ ಇವನು ಬರ್ತೀನಿ ಅಂತ ಹೇಳಿದ್ನಲ್ಲ
ಹಾ
ಹ್ಮ ಇನ್ನೇನ್ ಮಾಡೋದು ಅಂದಬಿಟ್ಟು ನಾನು ಸು
ಹಾ
ನಾಲೆ ನಿಂತಿದೆ ಆಮೇಲ್ ಪುನಃ ಒಂದು ಒಂದುವರೆಗೆಲ್ಲ
ಹ್ಮ್
ಬಸ್ ಬಂತು
ಹಾ
ಹನ್ನೆರಡು ಗಂಟೆೆಗೆ ಹೋಗಿ ನಿಂತ್ಕೊಂಡವನು ಒಂದ್ುವರೆಗೆ ಬಸ್ ತ್ತಿದೀನಿ ಹ ಬಾಸ್ ಅತ್ಬಿಟ್ಟು ಅಲ್ಲ ಹಂಗೆ ಕೊಳಗಾಲದಲ್ಲಿ ಹೋಗಿ ಇಳು
ಹಾ
ಫುಲ್ಲುರು ವರ್ಷ ಕೋಳೆಗಾಲದಲ್ಲಿ
ಹಾ
ನಾ
ಹ ಗೊತ್ತು ಗೊತ್ತು ಹಾ
ಇನ್ೇನ್ ಮಾಡಕ್್ತದೆ ನಾವು
ಹಾ
ಹಂಗ್ಬಟ್ಟ ಹಂಗೆ ಬಟ್ಟೆ ಅ ಬಟ್ಟೆ ತಕೋಬೇಕಾಗಿತ್ತು
ಹಾ
ಮಂತ್ತ್ರ ಎಲ್ ಹೋಗ್ತಾರಲ್ಲ ಅವ್ರಗೆ ಅವನು ಒಬ್ಬ ಬಟೆಟಕ್ೊಬ್ಬ ಅಂತ ಹೇಳಿದ
ಹಾ
ಅದಕ್ಕೆ ಬಡೆ ತರಕ್ ಹೋಗಿದೆ
ಹಾ
ಬಟ್ಟೆ ನೋಡ್ದ್ವು ಕಾಂಬಗಳನ ಯಾವ್ದ ಅಷ್ಟೊಂದು ಚೆನ್ನಾಗಿರಿಲ್ಲ
ಹಾ
ನೋಡಿ ನೋಡಿ ನೋಡಿ ಸಾಕಾಯ್ತು
ಹಾ
ಆಮೇಲೆ ಅಲ್ಲಿ ಟ್ರೆಂಡ್ಸ್ ಅಂತ ಐತೆ ಒಂದು
ಹಾ
ಮೇಗಡೆ ಅಲ್ಲೇ ಕೊಳಗಲ್ ಕೊಳೆಗಲ್ ಹತ್ರ ಒಂದ್ ಬೇಕ್ರಿ ಮುಂದೆ ಐತ
ಹಾ
ಅಲ್ಲಿ ಕ್ವಾಲಿಟಿ ಬಟ್ಟೆಗಳ ಅಂದ್ರೆ ಇಲ್ಲಿ ಫೈವ್ ಹಂಡ್ರೆಡ್ ಇಂದ ಸ್ಟ ಏ್ಟಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಮೌಂಟ್ು
ಯಾವಂಗ್ ಏನ್ ಹೆಸರು ಅದು ಅಂಗ್ಡಿ ಹೆಸರು
ಅದು ಟ್ರೆಂಡ್ ಅಂತ ಅಂದ್ರೆ ದೊಡ್ಡದು ಅದು ಹೌದ್ರ ಈಗ ಮಾಲ್ ತರ ಐತೆ ಹ ಸರಿನಾ
ಹಾ
ಅಲ್ಲಿ ಏಟ್ ಹಂಡ್ರೆಡ್ ಅಂದ ಸ್ಟಾರ್ಟ್ ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಏಟ್ ಹಂಡ್ರೆಡ್
ಹಾ
ಅಲ್ಲಿಗ ಹೋದ್್ಮ ಅಲ್ಲಿೇ ಯಾವವು್ದೋ ಅಷ್ಟೊಂದು ಕಲೆಕ್ಷನ್ ಯಾವ್ದು ಇರ್ಲಿಲ್ಲ ಅಷ್ಟೊಂದು ಬಂದಿರ್ಲಿಲ್ಲ ಇವಾಗ
ಹಾ
ಹಾ ಮತ್ತ ಮತ್ತೆ ಇವಾಗ ಅಂದಬಿಟ್ಟು ಪುನಃ ಅಲ್ಲೇನೋ ಆಫರ್ ಇಲ್ಲ ಅಂದಬಿಟ್ಟು ಪುನಃ ಅಲ್ಲಿ ಒಂದು ಟ್ರಾಫಿಕ್ ಅಂತ ಐತೆ
ಹಾ
ಬಟ್ಟೆ ಅಂಗಡಿ
ಹಾ
ಅಲ್ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋದ್್ಮ
ಹಾ
ಆಮೇಲೆ ಪುನ ಅವನೇ ಫೋನ್ ಮಾಡ್ದ
ಹಾ
ಎಲ್ಲಿದಯಾ ಅಂತ ಫೋನ್ ಮಾಡು ನನ್ ಫ್ರೆಂಡು ಹ ಆಮೇಲೆ ನಾನು ಕಳೆಗಾಲದ ್ದೀನಿ ಬರಗಿದ್ರೆ ಬಾ ಅಂತ ಅಂದೆ
ಹಾ
ಹ ಸರಿ ಆಯ್ತು ಇವಾಗ ಬರ್ತೀನಿ ಅನ್ಬಿಟ್ಟು ಅವನ್ ಬರ್ತ ಬಂದ ಬರ್ತಾಾಯ್ತಾ
ಹಾ
ನಾನು ಅಶೋತ್ವರ್ಗ್ ಇನ್ನೇನ್ ಮಾಡೋದು ಅವ್ನು ಬರ್ಲೇತಡಿ ಅವ್ನ್ಗೆಲ್ವ ಬಟ್ಟೆ
ಹಾ
ಅಂದ್ಬಿಟ್ಟ್ ನಾನು ಇನ್ನೇನ್ ಮಾಡದ್ ಅಂದ್ಬಿಟ್ಟು ಹೋಟ್ಲಗ್ ಹೋದೆ
ಹ್ಮ್
ಮಾಮೂಲಿ ಎರಡು ದೋಸೆ ಕೊಟ್ರು ಅಲ್ಲಿ ಬಳೆಪೇಟೆ ಅಂತ ಇರುತ್ತೆ ಸರಿನಾ
ಹ್ಮ್ ಹ್ಮ್
ಹ್ ಬಳೆಪೇಟದಲ್ಲ ಹೋಗಿ
ಹಾ
ದೋಸೆ ಒಂದ್ ಎರಡ್ ಇಡ್ಲಿ
ಹ್ಮ್
ತಕೊಂಡು
ಹ್ಮ್
ಆಮೇಲ್ ನಾನು ಬಂದೆ ಅವನ್ ಬರೋವರ್ಗ್ ಇನ್ನೂ ಇನ್ನೂ ಅವನು ಇನ್ನೂ ಬಂದೇರ್ಲಿಲ್ಲ
ಹ್ಮ್
ಪುನಃ ಇನ್ನೇನ್ ಮಾಡೋದ್ ನಾನು
ಹ್ಮ್
ಪುನಃ ಹೋಗಿ ಪುನಃ ಒಂದ್ ರೌಂಡ್ ಹೋಗಿದ್ದು ಪುನಃ ಆ ಜ್ಯೂಸ್ ಗೀಸ್ ಕುಡ್ಕೊಂಡು ಅಲ್ ಒಂದ್ ಕಾಲೇಜ್ ಐತೆ ಮಾನಸ ಕಾಲೇಜು ಅದ್ರ್ ಎದ್ರ್ಗೆ ಒ ಜ್ಯೂಸ್ ಅಂಗಡಿ ಇದೆ
ಹಾ
ಅಲ್ ಚೆನ್ನಾಗ್ ಮಾಡ್ತಾರೆ ಜ್ಯೂಸ್ನಾ
ಹ
ಅಲ್ಲೋಗಿ ಜ್ಯೂಸ್ ಕುಡ್ಕೊಂಡು
ಆಮೇಲೆ ನಾನು ಹಂಗೆ ಅಲ್ಲೇ ಟ್ರೆಂಡ್ ಅಂತ ಐತೆ ಅಲ್ಲಿಂದ ಪುನಃ ನಡ್ಕೊಂಡ್ ಬರ್ತಾ ಇದ್ದೆ
ಹ್ಮ್
ಆಗ್ ಫೋನ್ ಮಾಡ್ದಗ್ ಬಂದಿದ್ದೀನಿ ಎಲ್ಲಿದಿಯ ಕೊಳೆಗಾಲದ್ ಕೊಳೆಗಾಲದಲ್ಲಿ
ಹ್ಮ್
ನ್ನಿ ಎಲ್ಲಿದಿಯಾ ನೀನು
ಹ್ಮ್
ನಾ ಇಲ್ಲಿದಿನಿ ಬಾರೊ ಅನಕೊಂಡ್ ಅವನ್ ಕರ್ಕೊಂಡ್ ಇಬ್ರು ಹೋಗಿ
ಹ್ಮ್
ಹ ಪುನಃ ಅವನ್ ಊಟ ಮಾಡಿಲ್ಲ ಅಂದ್
ಹ
ಆಮೇಲೆ ನೋಡವ ಬಟ್ಟೆನ್ ಫಸ್ಟ್ ಊಟ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಬಾ ಅಂದಬಿಟ್ಟ ಪುನಃ ಇನ್ನೂಂದ ಸತ್ ಹೋದ್ನಲ ಪುನಃ ಇನ್ನೊಂದೆರಡ್ ದೋಸೆ ಎರಡ್ ದೋಸೆ ತಿನ್ಕೊಂಡು
ಹ
ಪುನ ಆಮೇಲೆ ಪುನಃ ನಾನ್ ಒಂದ್ ಎರಡ್ ದೋಸೆ ತಿಂದೆ ಅವನು ಚಿತ್ರಾನ್ನ ಸ್ವಲ್ಪ ಒಂದ್ ಎರಡ್ ಇಡ್ಲಿ
ಅವನೂಂದ್ ದೋಸೆ ಅವನು ತಿಂದ
ಹಾ
ಹ ಇನ್ನೇನ್ ಮಾಡದು ಹ ತಿನ್ಕೊಂಡು ಬರ ಗಂಟೆ ಟೈಮ್ ಆಗೋಯ್ತು. ಹಾ. ಇನ್ನೇನ್ ಮಾಡಕ್ಕ ಆಗಲ್ಲ ಅಂದಬಿಟ್ಟು ಹ್ಮ. ನಾವು ಆಮೇಲೆ ಬಟ್ಟೆ ಅಂಗಡಿ ಹೋದು. . ಬಟ್ಟೆ ಅಂಗಡಿಗೆ ಹೋದಮೇಲೆ. ಅಲ್ಲಿ ಬಟ್ಟೆ ಗಿಟ್ಟೆ ಬಟ್ಟೆ ತಗೊಂಡು.
ಹ್ಮ.
ಟ್ರಯಲ್ ರೂಮ ಅಲ್ಲಿ ಹಾಕ್ ನೋಡ್ದ ಒಂದೇ ಸರಿ ನೋಡ್ ನೋಡಿದ್ದು.
ಎಲ್ಲ ಅಲ್ಲಿ ಹೋಗ್ರ ಟ್ರೆಂಡ್ ಅಂತ ಇದ್ರಲ್ಲ.
ಅಲ್ಲ ಟ್ರೆಂಡ್ ಟ್ರೆಂಡ್ ಅಂತ ಹೋಗಿರಲಿಲ್ಲ ಅಲ್ಲಿ ಕಲೆಕ್ಷನ್ ಏನು ಅಷ್ಟೊಂದ ಏನು ಬಂದಿರಲಿಲ್ಲ.
ಹಾ.
ಬೆಲೆ ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟು ಅಮೌಂಟ್.
ಹಾ ಹಾ.
ಸರಿನಾ ಅಲ್ಲಿ ಬುಕ್ ಸ್ಟೌಲ್ ಐತಲ್ಲ ಗೊತ್ತರಿ ನಿಮ್ಗೆ ಗೊತ್ತಾ.
ಎಲ್ಲಿ ಹೇಳಿ.
ಇವಾಗ ಕೆನರಾ ಬ್ಯಾಂಕ್ ಐತೆ ನೋಡಿ.
ಕೆನರಾ ಬ್ಯಾಂಕ ಗೊತ್ತಿಲ್ಲ ನಂಗ.
ಹ್ಮ್ ಕರ್ನಾಟಕ ಗ್ರಾಮೀಣ ಬ್ಯಾಂಕು.
ಅದು ಗೊತ್ತಿಲ್ಲ.
ಇವಾಗ ಮಾಮೂಲಿ ಇವಾಗ ಒಂದ್ ಕಾಲೇಜ್ ಐತೆ ಗೊತ್ತ ದೊಡ್ಡ ಗ್ರೌಂಡ್.
ಹಾ.
ಈ ಟ್ಯಾಕಿಸ್ ಕೃಷ್ಣ ಟ್ಯಾಕಿಸ್ ನೋಡಿದೀರಾ.
ಹಾ ಕೃಷ್ಣ ಟಕಿಶೋ ಹ.
ಆದ್ರ ಇನ್ ಮುಂದೆ ಒಂದ್ ಸಿಗ್ನಲ್ ಬರುತ್ತಲ್ಲಾ.
ಹಾ.
ಆ ಸಿಗ್ನಲ್ ಮೇಲ್ಗಡೆ ಹೋದ್ರೆ ಶ್ರೀನಿವಾಸ್ ಟ್ಯಾಕೀಸ್ಗೆ ಹೋಗುತ್ತೆ.
ಶ್ರೀನಿವಾಸ ಟಾಕೀಸ್ ಹ.
ಹಾಯ ಅದ್ರ ಅದ್ರ ಕೆಳಗಡೆ ಬಂದ್ರೆ ಮೇಲ್ಗಡೆ ಹೋಗ್ಬಾರ್ದು ಮರಡಿ ಗುಡ್ಡ ಹತ್ರ ಹೋಗ್ಬಾರಡ್ದು.
ಹಾಂ.
ಕೆಳಗಡೆನೆ.
ಹಾ.
ಹಾ ಆ ರೋಡಲ್ಲಿ ಹೋದ್ರೆ ಒಂದು ಏ ಟ ಎಂ ಸಿಗುತ್ತೆ. ಎಟಿಎಂ ಪಕ್ಕದಲ್ಲಿ ಒಂದು ಹೊಸದ್ ಇವಾಗ ಏರ್ಟೆಲ್ದು ಓಪನ್ ಆಗೈತೆ.
ಹಾ.
ಅಂಗಡಿ.
ಹಾ.
ಸರಿನಾ.
ಹಾ.
ಹ ಅಂಗಡಿ ಪಕ್ಕಲ್ಲೇ ಇರೋದು.
ಹಾ. ಟ್ರೆಂಡ್ ಅಂತಾ.
ಹಾ ಟ್ರೆಂಡ್ ಅಂತ.
ಹಾ ಸರಿ ಸರಿ ಹಾ.
ಆ ಟ್ರೆಂಡ್ ಅಂತ ಪಕ್ಕದಲ್ಲೇ ಇರೋದಲ್ವಾ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಾವು ವಿಚಾರಿಸತು
ಹಂ
ಹ ಸರಿ ಇತರಬಿಟ್ಟು
ಹಾ
ಹ ಆಮೇಲೆ ಅಲ್ಲಿಗೆ ಹೋಗಿ ಅಲ್ಲಿ ಟ್ರಾಫಿಕ್ ಅಲ್ಲಿ ಪರವಾಗಿಲ್ಲ ಇರುತ್ತೆ ಅಂತ ಹೇಳಿದ್ರು ಅವರು
ಹಾ
ನಾವ್ ಅಲ್ಲಿಗೆ ಹೋಗಿ ಅಲ್ಲೇ ಒ ಒಂದು ಕಲೆಕ್ಷನ್ ಮಾಡ್ಕೊಂಡು ಹಂಗೆ ಸಾವಿರದ ಒಂದು ಸಾವಿರದ ಎಂಟನೂರು ರೂಪಾಯಿ ಆಗ್ತು ಪ್ಯಾಂಟ್ಗೊಂದು ಒಂಬೈನೂರು ಶರ್ಟ್ಗೊಂದು ಒಂಬೈನೂರ ಆಯ್ತು ಅಂದ್ರೆ ಆಫ್ ಅವರ್ ಅಲ್ಲಿ ಇದ್ ಮಾಡದ್ ಅಂದ್ರೆ ಒಂದು ಇದ್ರಲ್ಲಿ ಆಫರ್ ಅಂದ್ರೆ ಒಂದ್ ಅವರು ರೇಂಜ್ ಅಂತ ಇಟ್ಕೊಂಡ ಇರ್ತಾರೆ
ನೀವು ಬೇರೆ ಅಂಗಡಿಗೆ ಹೋಗರಾ ತ್ತಿರ್ಗಾ
ಹ ಇಲ್ಲ ಇಲ್ಲ ಅದೇ ಅಂಗಡಿ ಎರಡ ಅಂಗಡಿ ನಮ ಟ್ರೆಂಡ್ಗದ ಇ ಟ್ರೆಂಡ್ಗ ಹೋದ್ರು
ಹಾ
ಟ್ರಾಫಿಕ್ ಅಲ್ಲಿ ಇದೆ ಅಂತ ಅಂದ್ರು
ಹಾ
ಟ್ರಾಫಿಕ್ ಒದ್ವು
ಹಾ ಸರಿ ಸರಿ ಹಾ
ಆಮೇಲೆ ಅಲ್ ತಕೊಂಡು
ಹಾಂ
ಬ ನೀವು ಮತ್ತೆ ಎಲ್ಲೆಲ್ಲಿ ಹೋಗದ್ರಿ
ನಾವು ಇಲ್ಲೇ ಮಾರ್ಕೆಟ್ ಒಳಗೆ
ಅಲ್ಲಿ ಬಟ್ಟೆ ತಂದ್ರ
ಅದೇ ಚೌಡೇಶ್ವರಿ ಕಲ್ಯಾಣ ಆಯ್ತಲ್ಲಾ ಅದ ಎದುರಿಗೆ ಒಂದಿತ್ತು ಬಟ್ಟೆ ಅಂಗಡಿ ಅಲ್ಲಿ ತಕೊಂಡಿದ್ವು ಅವತ್ತು ಮೂರು ದಿನದಲ್ಲಿ
ಹ್ಮ
ಅದು ಚೆನ್ನಾಗಿಲ್ಲ ಅಂದ್ರು ಅದಕ್ಕೆ ಇವತ್ತು ಎಕ್ಸ್ ಚೇಂಜ್ ಮಾಡಕ ಹೋಗಿದ್ವಿ
ಹಾ ಎಕ್ಸ್ ಚೇಂಜು ಮಾಡಿದ್ರಾ
ಹಾ ಮಾಡುದ್ವಿ
ಹ್ಮ್
ಅದೋಗಿ ಕೊಟ್ವಿ ಬೇರೆ ತೋಸರು ತಕೋಬಂದ್ವಿ
ಮೇಲೆ ಏನು ಕಾಸ್ ಕೊಳ್ಳಲಿಲ್ಲ
ಹಾ
ಹಂಗೆ ಇನ್ನೊಂದು ಬೇರೆ ಅಂಗಡಿಗೆ ಬಂದು ಎಮ ಕೆ ಮೆನ್ಸ್ ಅಂತ ಐತೆ
ಹಾ
ಅಲ್ಲಿಗ್ ಬಂದು ಬನಿ ಬನಿಯನ್ ಆಂಡ್ರ ವೇರೆ ಎಲ್ಲಾ ತಗೊಂದ್ವಿ ಹಾ ಹಂಗ ತಕೊಂಡ ತರಕಾರಿ ತಕೊಂಡ ಬಂದ್ವಿ
ಹ
ಹಾ
ಅಂದ್ರೆ ಅಲ್ಲಿ ಪರವಾಗಿಲ್ಲ ಆಗದ್ರೆ ಬಟ್ಟೆ ಅಂಗಡಿ ನೀವ್ ತ ನೀವ್ ತಗೊಂಡಿರ ಅಲ್ಲಿ
ಹಾಂ ಪರವಾಗಿಲ್ಲಾ
ಹ್ಮ್
ಅಲ್ಲಿಗಿಂತ ಅಂಡ್ರವೇರ್ ಬನಿನ್ ತಕೊಂಡ್ ಹೋದ್ನಲ್ಲ ಅಲ್ಲಿ ಚೆನ್ನಾಗ್ ಐತೆ ಬಟ್ಟೆ
ಹಾಂ
ಅಲ್ ಅಷ್ಟರ್ಲೆ ಅಲ್ಲಿ ಚೆನ್ನಾಗ ಐತೆ ಬಟ್ಟೆ
ಹ್ಮ್
ಅಂ
ಅಲ್ ಪರವಾಗಿಲ್ಲ ಹಾಗಾದ್ರೆ
ಹಾ ಪರ್ವಾಗಿಲ್ಲ ಅಲ್ಲಿ
ಹ್ಮ್
ಇನ್ನು ಅಂತ ಆಗ್ಬೋದಿತ್ತು ಕೇಟೇನ್ ಅಂತ
ಹಾಂ
ಅಲ್ಲಿ ದೂರ ಐತೆ ಉಂಟು ಬೇಡ ಅಂದ್ರು
ಹಾಂ
ಹ್ಮ್
ಅಷ್ಟೊಂದ ಇರಲ್ಲ ಅಂತ ಅಲ್ಲಿ ಕಲೆಕ್ಷನ್ ಅಂತ ಎಲ್ಲ ಚೆನ್ನಾಗಿರುತ್ತಾ
ಹಾ ಅಲ್ಲಿ ಚೆನ್ನಾಗ್ ಐತೆ ಅಲ್ಲಿ ಅಲ್ಲಿ ಏನಂದ್ರೆ ನಮ್ನೆ ನೋಡಕ್ ಬಿಟ್ಬಿಡ್ತಾರ ಫ್ರೀ ಆಗಿ ನಿಮ್ ಸೈಜ್ ಇಲ್ಲಿದೆ ಯಾವ್ದಾರ ತಕೋಬಹದು ಅಂತ
ಏ ನಾನೇ ಕಟ್